ಹಲೋ ಹ್ಮ್ ಹೇಳು.
ಏನಿಲ್ಲಾ ಏನ್ ಏನ್ ಹೇಳ್ತಿದ್ದೆ ಏನ ಹೇಳ್ತಿದನಲ್ಲ ನಾನು. ಗೊತ್ತಿಲ್ಲಾ ಮರತ್ತೊಯ್ತು.
ನಾನಗು ಮರ್ತೊಯ್ತು.
ಹಾ ಇದು ನಿಮ್ದು ಲ್ಯಾಬ್ ಎಕ್ಸಾಮ್ಸು ಯಾವಾಗ ಮುಗಿಯುತ್ತೆ ಅಂತ.
ನಮ್ ಲ್ಯಾಬ್ ಎಕ್ಸಾಮ್ಸ್. ಯಾವಾಗ ಮುಗೀತೋ ಗೊತ್ತಿಲ್ಲ ನೈನ್ಗೆ ಎಕ್ಸಾಮ್ಸ್ ಇದೆ. ನೈನ್ ಗೆ ಎಕ್ಸಾಮ್ ಮುಗಿ. ಗೆ. ಎಕ್ಸ್ಟರ್ನಲ್ಲು. ಆ ಮೇಲೆ.
ಅಂದ್ರೆ ಇನ್ನ ಜುಲೈ ಫಿಫ್ಟೀನ್ ತನಕ ಹೋಗ. ಅನ್ನಂಗ ಆಯ್ತು.
ಜುಲೈ ಫಿಫ್ಟೀನ ಕಿನ್ ಜಾಸ್ತಿನೇ ಹೋಗ್ಬೋದು ಬ್ಯಾಚ್ ಬಯ್ತಲ್ಲ ಎಕ್ಸಾಮ್ಸ್ಗೆ ಮಾಡದು.
ಹ್ಮ್ ಯಾವ್ಯಾವ್ ಸಬ್ಜೆಕ್ಟ್ಳ.
ಎರಡಿದೆ.
ಹ್ಮ್.
ಒಂದ್ ಮೈಕ್ರೋ ಕಂಟ್ರೋಲರ್ ಲ್ಯಾಬು ಒಂದ್ ಕಮ್ಯುನಿಕೇಶನ್ ಲ್ಯಾಬು.
ಎರಡೇ ಅಲ್ಲ ಇರೋದು.
ಎರಡೆ ಇದೆ ಒ ಒಂದ್ ದಿನಕ್ಕೆ ಹದ್ನೈದ್ ಜನ ಅಷ್ಟೇ. ಹ ಒಂದಿನಕ್ ಆ. ಮೂರ್ ಬ್ಯಾಚ್ ಇರುತ್ತೆ ಒಂದಿನ ಕೂರ್ಬ ಅ ಹದ್ನೈದು ಹದ್ಿನೈದದು ಎರಡು ದಿನ ಆಗುತ್ತೆ ಬಟ್ ಯಾವ್ ಡೇ ಯಾರಿಗ್ ಬಿೀಡುತ್ತೆ ಯಾರ ಗೊತ್ತು ಹ್ಮ್ ಕೊಜ ಹಓಕೆ
ನಮ್ ಜೋ ಲೈ ಹದಮೂರಕ್ಕೆ ಮುಗ್ದೋಗುತ್ತೆ
ಜುಲೈ ಹದಿಮೂರು ಜುಲೈ ವ
ಜುಲೈ ಹದಿಮೂರು
ಮಮ್ ಜುಲೈ ಒಂಬತ್ ಮುಗತ್ಲಿ ಆಮೇಲೆ ನೋಡ್ಬೇಕು ಯಾವ ಹದ್್ಮೂರ್ ಮುಗ ತಕ್ಷಣ ಬರ್ತಿ ಬೆಂಗ್ಳೂರ್ಗೆ
ಒಬ್ಳವಾಗ ಏನ್ ಕುಣಿಿಲ್ಲ ಅಲಾ ಕತಕಾಣಂತ
ಮತ್ತೆ ನಮ್ಮ ಮನೆಗ್ ಬಾ
ನೀ ನೀಏನ್ ಮುಗಿಸಸ್ಕೊ್ ಬಂದ್ರ ತಾನೆ ಬರಾಕ್ಕೆ ಹುಚ್ಚಿ
ಹಾ ನಾ ಬಂದ್ ನಾ ಬರೋ ದಿನ ನೈಟ್ ನೀನು ಬಿಡು ನಾನು ಬಿಡ್ತೀನಿ
ನೀನ್ ಈ ಕಡೆ ಬಾ ಈ ಕಡೆಯಿಂದ ಹೋಗೋಣ
ಕಡೆಯಿಂದ
ಬ ಹಾಗೆ
ಟ್ರಾವೆಲ್ ಮಾಡ್ಸ ಸಾಕಾಗೈತೆ ಮೊನ್ನೆ ಶಿವಮೊಗ್ಗದಿಂದ ಬಾಗಲಕೋಟೆೆಗೆ ಹೋಗಿನಿ ಸಾಯಲಿ ಹೋಗ್ ನನ್ಗ ಆಗ್ತಿಲ್ಲ
ಅದು ಮೊನ್ನೆ ಇದನ್ನ ಒಂದ್ ತಿಂಗ್ಗಳು ಬಿಟ್ಟ
ನೋೇ ನಂಗ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಹತಾ ಇಲ್ಲ ನನ್ನ ಕರ್ರಿ ಬೇಡ ಎಲ್ಲಗೂ
ಆಯ್ತ್ ನಾನೇ ಧರ್ಮಸ್ಥಳಕ್ ಬರ್ತನೆ ನಲ್ಲಿಂತಹ ಇ ಧರ್ಮಸ್ಥಳ ನೋಟ ಹೋಗೋಣ
ಧರ್ಮಸ್ಥಳ ಬ್ಯಾಡ ಕಾನೆ ಅಲ್ಲಿ ಬೆಂಗಗಳೂರು ಬಾ ನಾನ್ ಬರ್ತೀನಿ ಈಗ ತುಂಬಾ ದೂರ ಆಗದ ಕಣ ಟ್ವೆಲ್ವ್ ಅವರ್ಸ್ ಜರ್ನಿ ನಿಮ್ಗೆ ಅಲ್ಲಿಂದ ಮತ್ತೆ ಈ ಕಡೆಯಿಂದ ಬೆಂಗ್ಳೂರ್ ಇಡ್ ಧರ್ಮಸ್ಥಳಿಂದ ಮತ್ತೆ ಸಿಕ್ಸ್ ಅವರ್ಸ್ ಎಂತ ನೀನು ಇರ್ಬೇಕಾ
ಹಂಗಂಗರುತ್ತೆ ಹ ಒಬ್ಬಳೊಬ್ಬಳೆ ಬಿಡಲ್ಲ ಬುರುವ ಅದಕ್ಕೆ ಕೇಳ್ತರದ
ಧರ್ಸ್ಥಳವರೆಗೂ ಒಬ್ಬಳ್ಳೆ ಬಿಡ್ತಾರೆ ತರ
ಇಲ್ಲ ಅಂತಂದ್ರೆ ಮುಂದೆ ಅಟ್ಲೀಸ್ಟ್ ಒಟ್ಟಿಗೆ ಯಾರಮೇ ಇರ್ತಾರಲ್ಲಾ ಅಂತ ಅಷ್ಟೇ ಮತ್ತ ಇನ್ನೇನಿಲ್ಲ
ನು ಧರ್ಮಸ್ಥಳ ಇಂದ ಗುಲ್ಬರ್ಗ ಇಂದ ಇಲ್ಲಿಗ್ ಬರಕ್ ನಿಮ್ಗೆ ಧರ್ಮಸ್ಥಳಗೆ ಫಿಕ್ಸ್ಟೀನ್ ಅವರ್ಸ್ ಬೇಕಾಯ್ತಾ
ಹ್ಮ್
ಹಾ ಫಿಫ್ಟೀನ್ ಅವರ್ಸು ನೀನ್ ಆರಾಮ್ಗೆ ಬೆಂಗ್ಳೂರ್ಗೆ ಹೋಗಿತ್ತೆ ಅಷ್ಟು ಅವರ್ಸ್ ಅಲ್ಲಿ
ಬಸಲಟ್ ಟ್ರೈನ್ ಎಲ್ಲ ಅದು ಹದ್ಿನೈದವರು
ಚಲೋ ಅಷ್ಟೇ
ಹಂಗೆ ಹಂಗೆ ಎರಡರಲ್ಲಿೂ ಒಂದ ತರ ಟ್ರೈನ್ ಅಲ್ಲಿ ಬೇಗ ಹೋಗ್ತವೆ ಬಸ್ ಲೇಟ್ ಆಗುತ್ತೆ
ಹ ನೀನು ಬೆಂಗ್ಳೂರ್ಗೆ ಎಷ್ಟ ಹೊರ್ಸ್ಕ ಹೋಗ್ತೀಯಾ
ಬಸ್ಲ್ಲಿ ಹದ್ಿನಾರ ನ ಅವರ್ ಆಗುತ್ತೆ
ಹಾ ಟ್ರೈನಲ್ಲಿ
ಟ್ರೈನ ಅಲ್ಲಿ
ಹಂಡ್ರೆಡ್ ಅವರ್ ಆಗುತ್ತೆ ಆ ಸೇಮ್ ಇಲ್ೂ ಟ್ವೆಲ್ವ ಅವರ್ಸ್ ಆೋದ್ ಹ ಸರ್ ಬೆಂಗ್ಳೂರ್ಗೆ ಹೋಗ್ತಯ
ಹ್ಮ್
ಹ್ಮ
ನಾ ಅಂತಾಗ ಹೆಂಗ ಹೆಂಗ
ಏನ್ ಶ್ರೀಕಾಂತ್ ಬಡಗ್ ವಿಷಯ ಮಾಡಿಲಾಕಾನೆ ಮೊನ್ನೆ ಮೆ ್ದನ ಎಂತ ಆವ ನಾನ್ ಇೂ ಮನೆ ಹೋಗಿ ನಾ ಹ ಇವು ಇಂಚತ ಮನೆಗೆ ಹ ಅದ ನೋ ನೆಟ್ವರ್ಕ್ ನೋ ಆಲ್ ಸ್ನೋ ನಥಿಂಗ್
ಹ್ಮ್
ಮಧ್ಯಾಹ್ನ ಶೃಂಗೇರಿ ಇರ ಹಿದ್ದೀವಿ ಅವಳು ತೋರ್ಸಲ್ಲು ಯಶ್ರೀ ನನ್ಗೆ ಬರ್ಡೇ ಡೇಟ್ ನೆನ್ ಇದೆ ಬಟ್ ಅವತ್ತೇ ಅಡೇಟ್ ಅನ್ನೋದು ಗೊತ್ತ
ಹ ಹ್ಮ್
ನ ಆಮೇಲೆ ಅವಳ ಅಂತ ವಿಷೇಗನ್ ಬರ್ಡೇ ಅಂತ ನಾನು ಒೋಗ ಡೇಟ್ ನೋಡ್ತೀನಿ ಯ್ಯೋ ವಿಷಯ ಮಾಡಿದ ಕಲಸ ಇಟ್ ಮಾಡ್ಕೊಂಡಿರ್ತಾನೆ ಅಂತ ನಾನು
ಹ್ಮ್
ಹಾ ಆಮೇಲೆ ವಿಶ್ ಮಾಡ್ದ ಸಾರಿ ನಾನ ಇಂಚರಿ ಮನಗಿದ್ದೆ ನ ಥ್ಯಾಂಕ್ ಯು ಅಂತ ಅಂದ ಆಮೇನ್ ಮೆಸೇಜೇ ಮಾಡಿರ್ಲಿಲ್ಲ ಮತ್ತೆ ನಿೆನ್ನೆ ನನ್ಗೆ ಯಾಕೋ ಬೋರ್ ಆಗ್ತಿದ್ರ ಮೆಸೇಜ್ ಮಾಡದ್ನಾ ಹಂಗ ಅವಾಗವಾಗ ಏನ್ ಹಚ್ಚಿಡಿ ಇತ್ತಾ ಒಂದ್ಿನ ಮೆಸೇಜ್ ಮಾಡ್ತತಿವಿ ಒಂದ್ ವಾರ ಮೆಸೇಜ್ ಮಾಡದ ಯಾಕ ನೀನ್ ನಂಗ್ ಮಾಡ್ತಿದ್ಯಾ ಅಂತ ಕಲ್ಲ್ಲ ನನ್ ಹಂಗೆ ಬಿಡತ್ತಕ್ ನಾನು ಒ ಅೋ ನನ್ಗಂತೂ
ನಂಬರ್ ತಡೆಗೂ ಮಾಡಿದ್ದ ನೋಡ್ದ
ನೋಡ್್ದ
ಎಟ್ಟಿದ್ದಷ್ಟುವರ ನಾನ್ ಶಾಕ್ಳ
ಶಾಕು
ಲಾಸ್ಟ್ ಟಮ ಬಿಟ್ಟಿಲ್ಲ ಅವಾ
ಲಾಸ್ಟ್ ಟೈಮ್ ಇರ್ಲಿಲ್ಲ ಲಾಸ್ಟ್ ಟೈಮ್ ದೆವ ಮೆಟ್ಕೊಂಡಿತ್ತು ಅವನ್
ಲಾಸ್ಟ್ ಇಯರ್ ಬರೀ ವಿಶ್ ಮಾಡಿದ್ದ ಮೆಸೇಜ್ ಹಾಕಿದ್ದ ಅಷ್ಟೇ ಈ ವರ್ಷ ಸೋರಿಗಿಟ್ಟಿಲ್ಲ
ಏನ ಹ್ಯಾಪಿ ಬರ್ತ್ಡೇ ಸಾನ ಅಂತಾನೇ ಹಾಕಿದ್ನಲ್ಲಾ
ಹ್ಯಾಪಿ ಅಷ್ಟ ಬರ್ತಾಡ ಈ ಸಮಾನ ಒಂದಿಕ್ಬಿಟ್ಟು ಪಕ್ಕದದಲ್ಲಿ ಒಂದು ಆರ್ಟು ಒಂದು ಭೂಮಿ ಇಕ್ಕಿದ
ಹ್ಮ ಗೂಮ ನಾ ಹದು ದು ಭೂಮಿ ನಡು ಸಾಕದೆ
ದಲ್ಲಿ ಇದ ಅದಲ್ಲಿ ಇದ ಸಿಂಬಲ್ ನೋಡ್ಬಿಟ್ಟ ಈ ಮ್ ನೋಗ್ಬಿುತಿ
ನಾನು ಶಾಕ್ ಅದೇ
ಮಾತಾಡ್ತಿಲ್ಲ ಗುರು ಹೆಂಗೆ ಹೆಂಗೆಲ್ಲ ಅಂತ ಅನ್ಕೊಂಡ್ಂಬಿಟ್ಟೆ ಗುಡ ಹೋಗ್ಲಿ ಹಚ್ಚಾಗಿ ಯಾವಾಗವಾಗ ಮಾಡ್ತಾನೆ ಅಂತಂತ ಹ್ಮ ಅವೆಲ್ಲಾ ಅಡ್ಡ ಬರುತ್ತ ಅವ್ರಿಗೆ ನಮ್ಗೆ ಅವೆಲ್ಲ ಏನು ಇವೇ ಇರಲ್ಲ ಅಂತ ನನ್ಗೆ ನನ್ ಮನ್ಸಲ ಅಂತ ಅದಕ್ಕೆ ಡೌಟ್ ತಗುತ್ತ ನಂಗೆ ಅವಾಗವಾಗ ನಮೇಲೆ ಬೇರೆಯ್ರಿಗೆಲ್ಲ ಇರೋದ್ ನಮ್ಗೆ ಆಕಂಗಿಲ್ಲ ಅಂತ
ನನ ಮೊ ಮೊೆ ಮೊನ್ನೆ ಇವಾಗ ನಮ್ಮ ಮ್ಜೆ ತಿರ್ ಕಕೋಂಗು ಬೇಜಾರ ಆಯ್ತು ನನ್ಗೆ ಯಾವಾಗು ನನ್ಗೆ ಯಾವಾಗೂ ಅಷ್ಟ್ ಬೇಜಾರ್ ಅಂದ್ರೆ ಅಷ್ಟ್ ಬೇಜಾರ್ ಆಗ್ಲಿಲ್ಲ ನನ್ಗೆ ಸತ್ವದ ವಿಷಯ ಬಂದ ತಕ್ಷಣ ಅಳು ಎಲ್ಲ ಎಂತ ಬರ್ಲಿಲ್ಲ ಯಾಕಂದ್ರೆ ನಾನ ಅವ್ ನನ್ ನೋಡ್ ಕೊಂಡಿಲ್ಲ ಅವ್ರ ಜೊತೆಳೆದಿಲ್ಲ ಎಂತ ಮಾಡ ಫೈವ ಇಯರ್ಸ್ ಆಐು ನೋಡಿ ನು ಇನ್ನೇನು ಫೈವ್ ಇಯರ್ಸ್ ಹಾಗೆ ಹೋಯ್ತು ಅವ ನಾನು ಅವ್ರ ಮುಖಾನೇ ನೋಡಿಲ್ಲ ಅವ್ರ ಪರಿಚಯ ಎಲ್ಲ ಮಾತಾಡಿಲ್ಲ ಏನಿಲ್ಲ ಅವಳು ಹೆಂಗ್ ಬರುತ್ತೆ ಹಾ ಅರಿಕ ಸಮನ್ಯ ಓದ ಒಪ್ಪ ಅಲ್ೋದ್ನಾ ನಮ ಮೂತ್ ಕುೂತ್ಕೊಂಡನಾ ಅ ಅಲ್ಲಿ ನಮ್ಮ ಅಪ್ಪ ಹೋಗ್ ಫುಲ್ಲು ಅಜ್ಜಿ ಮೇಲೆ ಬಿದ್ದು ಅಳ್ತೈತೆ ಫುಲ್ ಬೇಜಾರ ಆಗ್ಬಿಟ್ಟೈತೆ ಅಪ್ಪಾಗ ಆಮೇಲೆ ನಾ ಹೋಗ್ಬಿಟ್ಟ ಅಪ್ಪಮಂಗ ಅಪ್ಪ ನೋಡಿನೇ ಅರ್ಧ ಬೇಜಾರಾಗೋಯ್ತು ಅವಳು ನಮ್ಮ್ ಅಪ್ಪ ನಂಗ ಅಜ್ಜಿ ನೋಡಿನ ಹಳು ಬರ್ತ ಎಲ್ಲಾ ನಮ್ಮ ಅಪ್ಪನ ನೋಡಿ ಅವಳು ಬರ್ತಿದ್ ನಿನ್ಗೆ
ಅದ
ಹಾ ಆಮೇಲೆ ಅಳ್ತಿದ್ದ ಹೋಗ್ಬಿಟ್ಟು ಅಜ್ಜಗ್ ಮುಂದೆ ಕುೂತ್ಕೊಂಡೆ ನಮ್ಮ ದೊಡ್ಡ ನಮ್ಮ್ತ್ತ ಇಟ್ಕೊಂಡು ನೋಡು ನಿಮ್ತ್ ನಿಮ್ಮ ಅಮ್ಮಗ್ ಬಂದವಳೆ ಮಾತಾಡ್ಸು ಅಲ್ಲಿಂದ ಬಂದವಳೆ ಮಾತಾಡ್ಸು ಅ ಚಳ್ತ ಹ ನಗ ಬರ್ತ ನಗು ಬರ್ತಿ ಹಡುು ವರ್ತಿೀತ್ತು ್ಮ ಹ ಇನ ದಷ್ಟತಿ ನಂಗಗೆ ಅಳೂನ ಬರ್ಲಿಲ್ಲ ಅಷ್ಟು ಆಕ್ಚುಲಿ
ಹ್ಮ್
ಹ್ಮ್ ಇತ
ನ ಬರ್ತಾಡೆಗೆ ಸವತ್ರಾ ಗೀತ್ ಕೊತು ತಡಿ ಆಮೇಲೆ ಫೋಟೋ ಒಡೆದು ಕಳಿಸುತೀನಿ
ಏನ್ ಕಟ್ಟೋಳೆ.
ಅದು ಹಿಂಗೆ ಲೈಟ್ ಆನ್ ಮಾಡಿದ್ರೆ ಇದು ಬರುತ್ತೆ.
ಹಾ ಅಕ್ಕ ನೋಡ್ದೆ ಸ್ನ್ಯಾಪ್ ಹಾಕಿದ್ದಲ್ಲ ಕರೆಕ್ಟ್ ಕರೆಕ್ಟ್ ಆತರ ನಾನು ಒಬ್ಬರು ಕೊಟ್ಟ. ಈಗ
ಅವರಗೆ
ಹ್ಮ್ ಹ್ಮ್
ಅವ್ರ ಜೊತೆ ಇವಾಗ ಮಾತಾಡಲ್ಲ.
ಯಾಕೆ ಹ್ಮ್ ಹ್ಮ್ ಅದಾಗಿರದಕ್ಕೆ ಮತ್ತೆ ಇವಳು ರಕ್ಷಿತನು ಮಾತಾಡುತ್ತಿಲ್ಲ. ಇಲ್ಲ
ಯಾರು ಮಾತಾಡ್ಸಲ್ಲ.
ಬಿಟ್ಟಾಕು
ಬಿಟಾಕ್ ಡೋಂಟ್ ಕೇರ್
ಹ್ಮ್ ಸಾಕು
ಹಾ ಜಾಸ್ತಿ ಸರೌಂಡಿಂಗ್ಸ್ ಇರಬಾರ್ದು ಕಮ್ಮಿ ಇದ್ದಷ್ಟು ಲಾಯಲ್ ಇರಬೇಕು ಅಷ್ಟೆ
ಕರೆಕ್ಟ್ ಬಾರಿ ಮಾತಾಡುತೀಯ ಬಿಡು ನೀನು ಬಾರಿ ಮಾತಾಡುತೀಯ ಬಿಡು ಅಂದೆ
ನಿಜ ತಾನೆ ಇವಾಗ ಇವಾಗ ನಮ್ಮ ಅಪ್ಪ ಅವಂಗ ಬುದಿ ಹೇಳ್ತೀನಿ ಗೊತ್ತ ನಾನು.
ಅವಾಗಂದೆ ನಮ್ಮ ಅಪ್ಪಾಗಂದೆ ಅಪ್ಪ ಟೆನ್ಶನ್ ತಗೋಬೇಡ ಪಪ್ಪಾ ಯಾರ ಏನಾದ್ರು ಮಾತಾಡ್ಲಿ ನೀವ್ ಹೆಂಗಿದೀರ ಅಂತ ನಿಮ್ಗ್ ಗೊತ್ತತಾನೆ ನೀವ್ ಟೆನ್ಶನ್ ಮಾಡ್ಕೊಬೇಡ್ರಿ ಬೇಜಾರ್ ಮಾಡ್ಕೊಬೇಡ್ರಿ ಅಂದೆ ಮತ್ತೆ ಮೊನ್ನೆ ಏನೋ ಬೇಜಾರ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡಿದ್ರಿ ಅಂತ ಬಂದಿದ್ ನನ್ಗೆ ಬರ್ತೇರಿ ನಾ ಅವತ್ ಕಾಲ್ ಮಾಡ್ದೆ ಫಿಕ್ ಮಾಡಿಲ್ಲ ಇವತ್ ಕಾಲ್ ಮಾಡಿದೆೆ ನನ್ ಕೇಳ್ದೆ ಡೈರೆಕ್ಟ್ ಏನುಕ್ಕೆ ಪಪ್ಪ ಕುಡುದ್ರಿ ಅಂತ ಆಮೇಲೆ ನಾನ್ ಅಂದೆ ಅಪ್ಪಾ ನೀವ್ ಕುಡ್ದೆ ನಿಮ್ಗೆ ಹೆಚ್ಚು ಕಮ್ಮಿ ಏನಾರ ಆದ್ರೆ ನಮ್ಗೆ ಪ್ರಾಬ್ಲಮ್ ನಮ್ಗೆ ಯಾರ ಇದಾರ ಹೇಳ್ಪಪ್ಪಾ ಅಂದೆ ಆಮೇಲೆೆ ನಮ್ಮ ನಿಜ ನಮ್ಮ್ ರಿಲೇಟಿವ್ಸ್ ಮೇಲೆ ಫುಲ್ ಸಿಟ್ಟು ಮೊನ್ನೆ ನಮ್ಮಮ್ಮ ನಮ್ಮತ್ತೆ ಏನೋ ಅಂತಂತೆ ನಮ್ಮಅಮ್ಮ ಬಗ್ಗೆ ಅದು ಯಾರೊ ಬಂದ್ ಹೇಳಿದಾಯ್ತಾ ಹಂಗಂತ ಫುಲ್ ಸಿಟ್ಟು ಬಂದ್ತು ಕಾಲ್ ಮಾಡ್ ಕಾಲ್ ಮಾಡ್ತ ನಮ್ಮಪ್ಪಾ ಅದ್ನೇ ಹೇಳಿದ ಕೇಳಿ ಅವ್ರ ಮಗ ಕಾಲ್ ಮಾಡಿ ಬೈತವಾರೆ ಹ ನನ್ಗೆ ನಮ್ಮ ಅಮ್ಮ ನಮ್ಮಅಮ್ಮ ಫುಲ್ ಬೇಜಾರ್ ಮಾಡಕೊಂಡು ಅಳ್ಕೊಂಡು ನನ್ ಕಾಲ್ ಮಾಡಿ ಹೇಳತಯ್ತೆ ನನಗೆ ಸಿಟ್ಟು ಬಂತು ನಮ್ಮಮ್ಮ ಫುಲ್ ಬೈತ ಬೈತಿದಿಂದ ಹೇಳ್ತಿದ್ದೆ ನಾನ್ ಕಾಲ್ ಮಾಡ ಅವ್ರ ಯಾರ ಅಂತಿದ್ದೆ
ಹ್ಮ್
ಹಾ ಆಮೇಲೆ ಎಂತ ಅವ್ರೇನ್ ನೀನ್ನೇನ್ ಕಾಲ್ ಮಾಡ್ಬೇಡ ಹಂಗೆ ಹಿಂಗೆ ಅಂತ ನಾನ್ ಸುಮ್ನೆ ಆದೇ
ಬರ್ತಾ ಬರ್ತಾ ನಾವು ದೊಡ್ಡೋರ್ ಹಾಕ್ತಿವಿ ಅವರ ಚಿಕ್ಕವರಆಗುತೆತಾರೆ ಚಿಕ್ಕೋವರಂತಲ್ಲ ಒಟ್ನಲ್ಲಿ ನಾವು ದೊಡ್ಡವರ ಆಗ್ತಿರ್ತೇವೆ ಅಷ್ಟೇ
ಅಯ್ಯೋ ಅಯ್ಯೋ ಅಯ್ಯೋ
ಮತ್ತೆ ಏನ್ ಮಾಡ್ತಾ ಯಾರು ಇಲ್ಲ
ಹ್ಮ್
ನಾನ ಆ್ಯಕ್ಚುಲಿ ಮೊನ್ನೆ ರಿಮೂವ್ ಮಾಡ್ದಂಿ ಸ್ಟಾ
ಎ ಕ್ರಮಮ್ಮ ಅಂದ
ಯಾರು ನೀವುಗಳೇ ಇರ್ಲಿಲ್ಲ ನಾನು ಮಲ್ಲಿಕಾರ್ಜುನ ಅಷ್ಟೇ ಇದ್ದಿದ್ದೆ ಎತಾಕ್ಬಿಟ್ಟೆ ನಾನೇ ಎತ್ತಾಕ್ಬಿಟ್ಟೆ ಕೂಳ ಎ ಇಟ್ಕೊಂಡುಾನೇ ಮಾಡಿ ಚೀಲ್ ಡಿ ಅಂತ ಅಂಬಿಟ್ ಸೈಡ್ಡು ತಲಕರ ಹಗೋಯ್ತ ನಂಗೆ ಇಲ್ಲ ಇಲ್ಲ ನಂಬರ್ ಹಂಗೆ ಬಿ ಬಡ ನೋಡಿಲ್ಲ ಅನ್ಸುತ್ತೆ ಅಷ್ಟು ನೋಡ್ ನೋಡೇ ಇಲ್ಲ
ಮ ಬಿ ಬತ್ತ ಲಾ ತೆ ನೋಡಿದ್ರೆ ವಿಶ್ ಮಾಡ್ತಿದ್ದ
ಸ್ನಾಪ್ ಆಗ್ತಿರ್ತಾನೆ ನಾನ್ ಅವನ್ ನೋಡ್ತೀನಿ ನಾ ಆಗ್ತಿರ್ತೀನಿ ಅವನ್ ನೋಡಲ್ಲ
ಇದೇ ಯಾರದು ನೋಡಲ್ಲ
ವಿಚಿತ್ರಾ ಮನ್ಸ ಬಿಡು
ಹ್ಮ್
ಹ ನಮ್ದೇ ನೂ ಎಂಟೈಐ
ಕಾಲೇಜ್ಗೆ ಹೋಗ್ಬೇಕು ಮೊನ್ನೆ ಯಾವತ್ತು ಕಾಲ್ ಮಾಡಿ ಮೊನ್ನೆ ಅಂದೆ ಒನ್ ಟೂ ತ್ರೀ ವೀಕ್ಸ್ ಬ್ಯಾಕ್
ಹ್ಮ್
ಕಾಲೇಜ್ ಜಾಯ್ನ್ ಆಗ್ತೀನಿ ಬಿ ಸಿಗೆ ಅಂತ ಅಂದ ಹಾಗು ಅಂದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಹಂಗೆ ಹಂಗಗೆ ಅಂದೆ ಅಂತ ಅಂದೆ ಮನ ಲೀವ್ ಏನಾದ್ರು ಗ್ರಾಜುಯೇಟ್ ಮಾಡ್ಕೊ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತಿದ್ದಾರೆ ಅಂತ ಅಂದ ಹ ಸರಿ ಅಂತ ಅಂದೆ ಆಮೇಲೆ ಯ ಕಾಲೇಜ್ ಹೋಗ್ತೀಯಾ ಅಂತಂದ್ರ ಅದ ಯಾವ್ದೋ ಏನ ಯಾವ್ದೋ ಅಂದಪ ಏಲಂಕತ್ರ ಹೋಗ್ತೀನಿ ಅಂತ ಅಂದ್ರೆ ಇನ್ನುೂ ಹೋಗಿಲ್ಲ ಏನ್ ಮಾಡ್ತಾನೋ ಗೊತ್ತಿಲ್ಲ ಹ್ಮ್ ಹ್ಮ್
ಸ್ವಲ್ಪ ತಡೆ ಕಾಲ್ ಬರ್ತಕ್ ಮತ್ ಮಾಡ್ತೀನಿ
ಯ ಯ ಯಾ ಸರಿ ತಗೋ ಹ್ಮ್ ಬೈ
ಹ್ಞೂ ಬಾಯ್
ಹ್ಮ